ಹಲೋ ಸರ್ ನಮಸ್ತೆ ರೀ
ಹ ನಮಸ್ತೆಪ್ಪಾ ನಮಸ್ತೆ ನಡ್ದಾ.
ಸರ್ ಏನ್ಲ್ರರಿ ಅದೇ ಕೃಷಿ ಇಲಾಖೆ ಇದ ಬರೇನ್ರರಿ ಅದೇ ಒಲ್ದ ಬಗ್ಗೆ ಮಾಹಿತಿ ಹೇಳ್ಬೇಕ್ರೀ ಸರ್ ನಮ್ಗೆ.
ಹಾ ಯತ ಓತ್ತೆಪ್ಪಾಯಚ ಚಾ ಕೇಳಿ ಏನ್ ಕತಿ ಕೇಳೋಣತ್ತ ಆಯ ಸರ್
ಸರ್ ಅದೇ ಬೀಜ ಯಾವ ಯಾವ್ ತರ ಸಿಗ್ತ
ಬೀಜ ನೋಡ್ ಅಪ್ಪಾ ನಮ್ದ ಒಂದು ಹದ್ನೈದು ಎಕರೆ ಇದೆ ಬೀಜಾ ಆಗ ಒ ಎರಡು ನ ಮನೆ ಹಚ್ಚ ನಾವು ಬೀಜಾ ಒಂದ ಅದು ಸನಿಕ ಗೋಲ್ಡ್ ಅಂತಿದೆ ಅದೊಂದು ಚೂ ಬೀಜ
ಯಾವರು ಸರ್
ಸನಿಕಾ ಗೋಲ್ಡ್
ಹಾ ಸೋನಿಕಾ ಅಂತದೆ ಅ ಸ್ವೋನಿಕಾ ಗೋಲ್ಡ್ ಅಂತ ಮತ್ತೊಂದು ಇದು ಅ ರೇ ರೇವಂತಿ ಅಂತಿದೆೇ ಒಂದು
ಹ್ಮ
ರೇವಂತಿ ಅದು ಅದು ರೇವಂತಿ ಒಂದು ಹದಿನೈದು ಪ್ಯಾಕೆಟ್ ಹಚ್ಚಿ ಮತ್ತು ಸೋನಿ ಗೋಲ್ಡನ್ ಮೂವತ್ತು ಪ್ಯಾಕೆಟ್ ಅಚ್ಚಿ
ಹೌದ್ರಿ
ಹ ನೀವ ವಚಿಪ್ಪ
ನಾವು ಬಟ್ ಬೀಜ ಸದಿ ಬೀಜ
ಹ್ಮ್ ಹ್ ಎಲ್ಲ ಚಲ ಅವ ಎ ಚಲ ಅವ್ರೆ
ಹಾ ಇವೆಲ್ಲಾ ಚಲೋದಾವ್ರಿ ಅದೇ ನೀವ್ ಯಾವ ಯಾವ ಹಚ್ಚಿದ್ರಿ ಅಂತ ಕೇಳಿದವ್ರಿ
ಹ ಎರಡ್ಡಿನ ಮನ ಹಚ್ಚುಪಾ ಹಚ್ಚಿ
ಈ ಈಗ ನಾವು ಅಚ್ಚಿಲ್ಲ ಸರ್
ಹಾ ಹೌದ್ರಿ ಹ
ನಾವು ಕಂಪ್ನಿಯರು ನಿಮ್ಗೆ ಮಾಹಿತಿ ಹೇಳ್ತೀವಿ
ಹಾ ಹ
ಅದೇ ಸಾರ ನೀವು ಯಾವ್ಯಾವ ಬೀಜ ಹಚ್ಚ್ರರಿ ನಿಮ್ಗ
ಸ್ವಲ್ಪ ಇನ್ನ ಹಳ್ಳಿಯಲ್ಲಿ ಹ ಅದಕ್ಕೆಲ್ಲ ಒಂದ್ ಜೋಡಿತೋರ್ಸಿ ಹೇಳ್ರಿ ಎ
ಎಷ್ಟೋ ಏಳ ತರ ಬೀಸೋದು
ಹೌದೌದು ಹೇಳಿದ್ ಹೇಳ್ತಾರೆದೆ ಹಂಗೆ
ಹೌದ್ ಸರ್ ಸರ್ ನಮ್ಮ ಹತ್ರ ಅಜಯ್ ಗೋಲ್ಡ್ ಅಂತಿದೆ ಸರ್ ವಿಜಯ್ ಗೋಲ್ಡ್.
ಹಾ ವಿಜಯ್ ಗೋಲ್ಡ
ಹಾ ಸರ್ ವಿಜಯ್ ಗೋಲ್ಡು ರಾಯಲ್ ಎನ್ಫೀಲ್ಡು
ಹಾ
ಆ ಮತ್ತು ಪ್ಯಾಷನ್ ಪ್ರೋ
ಪರ್ದೆನಾ ಪರು
ಹ ಪವನ್ ಗೋಲ್ಡ್ ಪಿಲಾಕ್ ಎಲ್ಲಾ ಇದೆ ಸರ್ ಪಜಾ
ಹ್ಮ
ಸರ್ ನಾವು ಹೇಳದು ನೀನ್ ಹತ್ರರಲ್ವಾ ಹಲೋ
ಹಲೋ
ಹಲೋ
ಹಾ ಹಲೋ ಕೇಳಕ್ದ್ದಾ ಹಾ ಹೇಳಿ ಹೇಳಿ ಹ ಹೇಳಿ
ಹ ಈ ಇಷ್ಟ್ ತರ ಅದ ನೋಡಿ ಸರ್ ನಿಮಗೆ ಯಾವ್ಯಾವ್ ಬು
ನ ಸ್ವಲ್ಪ ಇನ್ನ ಹೇಳ್ತಿವಿ ನಮ ಒಂದ್ ಎರಡ್ ದಿನ ಟೈಮ್ ಕೊಡಿ ನಾವ್ ಹೇಳ್ತಿವಿ
ಹೌದ್ರಿ
ಹ ಅ ಸ್ವಲ್ಪ ಏನ ಬೀಜ ಹಚ್ಚಿ ನಾಟ್ಯವ ಸ್ವಲ್ಪ ಮಳೆ ಬಂತ ರ ಗೊತ್ತಾದ್ದೆ ಅಲ್ಲಿಲ್ಲಿ ಹೋಗ್ಯವಂತ ಬಿಜ
ಈಗ ನಮ್ಮ ಹತ್ರ ಮಸಾಲ ಗಿಸಲಿ ಎಲ್ಲಾ ಸಿಗ್ತಾವ ಸರ್
ಹೌದಾ ಮಸಾಲೆ ಹ ಹಾ ಮಸಾಲೆ ಹೆಂಗೊಂದ್ ಚೀಲ ಇದೆ ಇದೆ ಡಿ ಎ ಪಿ ಹಂಗೊಂದ್ ಚೀಲ ಇದೆ ಹಂಗ ಒಂದ ಚೀಲ ಇದೆ ಹೇಳಿ ಸ್ವಲ್ಪ ಯಾವದ್ರಿ ಹದಿನೆಂಟು ಹದಿನೇಳನವರು ಹ ಇದು ಹೀರ ಎಷ್ಟಿದೆ
ಹೀರಯ ಹದ್ನೈದುನೂರು ರೂಪಾಯಿ ಇದೆ ಸರ್
ಆ
ಹದಿನೈನೂರು
ಹದ್ನೈದುನೂರು ಹೀರಾ ಹದ್ನೈದು ಡಿ ಎ ಪಿ ಎಷ್ಟ ಇದೆ
ಹದಿನಳ್ ಇದರಿ ಸರ್
ಹ ಹೌದಾ ಹೌದು ಹಚಿ ತೋರಿ ನ ಇಲ್ಲ ಎಲ್ಲ ನಮ್ಗೊನು ಸಿಕ್ಕಾವ ಅದೇ ನಿಮ್ಮ ಹ ಯಾರಿಗಾನ ಯಾರನ್ ಕೇಳಿದ್ರೆ ನಿಮ್ಗೆ ಯೋಚಿ ನಿಮ್ ನಂಬರ್ ಎಲ್ಲಾ ಇದದೆ ನಮಂಬಲ್ಲಿ ಫೋನ್ ಮಾಡ್ತೀನ ಅಂತ ಹೆಂಗ
ಅವಳ್ರಿ
ಹಾ ರ
ಅಂದ್ರ ನಿಮ್ಮ ಜಮೀನ್ ಎಷ್ಟು ಎಕ್ಕರಿಲ್ಲಿ
ನಮಮ್ಮ್ದ ಒಂದ ಹದ್ನೈದು ಎಕರೆ ಇದೆ ನಮ್ದು ಒಂದ
ಅದುಲ್ಲಿಗದ ನೀವವೆ ಮಾರತರಿಏನ್ಫಯಲಿ ಆತನ
ಇ ಮಾಡ್ತೇವ್ರ
ಸ್ವಂತ ಮಾಡ್ತೀರಿ
ಹಾ ನಮ್ದು ಒಂದು ನಮ್ ಮನ ಎಲ್ಲ ಒಂದ್ ಹತ್ತು ಎಕರೆದೆ ಒಂದ್ ಎ ಒಂದ್ ಐದ್ ಎಕರೆ ಗಜ ನವು ನ ಕಡ್ಯಾಕ ಲೂಜಿಗ ಅಂತ ಹಾಕೊಂಡ್ವಿ ಇದಕ್ಕೆ ಹಾ
ಲೂಸ್ಗೆಐಗಕ್ರ ಹಾಕನ್ನ್ರರಿ ಲಜಗೈದಾಕ ಯಾಕನ್ ಈಗ ಇವು ದಾ ದನ ರ ಯತ ಅನ್ಸಾರ
ಹ್ಮ್
ಈಗ ಎತ್ತು ಹ ಮ ಬರ್ತ ೀರು ಬ
ಅಲೋ ಏನ್ರೀ ಬಾಳ ಸೋಣ ಬರಕುದ್ದಾ ಇ ಕಡೆ ಹೊರಗ್ ಬರ್ರಿ ಸ್ವಲ್ಪ ದೂರ್ ಬರ್ರಿ
ಮಾತತ ಮಾತ ಆ ಇಲ್ಲಿ ಆ ಕಟ್ಟ ಮಾಡ ಆಟ ಕಾಮ ಅಲೋ ರೀ
ಯ ಹಂಗ ಮಾಡ್ಬ್ಯಾಡ್ರಿ ರಿ
ಹೌದ ಅ ಸೋರ್ ಬಂದಿದದ್ರಿ
ಅ್ರ ಹ ಮತ್ತ ಎಣ್ಣ ಏೀ ಹೇಳ್ರಿ ಹಂಗಗೆ ಹೌದ್ರೀ ಅದೇ ಎಣ್ಣಿ ಹೇತಿ ತೋರಿ ಒಂದ್ ಹದ್ನೈದು ಲೀಟ್ರ ಮನ ಪಟ್ಟಬೇಕೈತ್ರಿ ಹದ್ನೈದು ಲೀಟ್ರೀ
ಹದ್ೊಂದ್ ಲಲೆಟ್ರರ್ ಮೋನ ಕೊಟ್ರ ಪಾಸ್ಕ್ಗತ್ರಿ
ಹಾ ಅದೇ ರೀ ಹೆಂಗ ಹೆಂಗೊಂದು್ ಚಟ್ರ
ಅದು ಕುಡಿಯೋರಿಗೆ ಫ್ರೀ ಸರ್ ನಮ್ಮ ಹತ್ರ
ಹಾ ಅ ರೀ
ನಮ್ಗೆ ಒಂದು ಲೆಟರ್ ಕೊಡಬೇಕು ಅದು.
ನಟ್ರಿ ಏನಂತ ಕೊಡ್ಬೇಕ್ರಿ ಅದ ಸ್ವಲ್ಪ ಪೂರಾ ನೀಳಕ್ ಹಬ್ರಿ ಸ್ವಲ್ಪ ಹೇಳಿ ನಾವು ಅಷ್ಟ ಚೆನ್ನಾಗಿ ಅರ್ಥ ಮಾಡ್ಿಕೊ ಮುಡ್ತೇವ
ಸರ್ ಅದ್ ಸ್ವಲ್ಪ ಇಲ್ಲ ಫುಲ್ ಇಲ್ಲ ಸರ್ ನಮ್ಮ್ ಹತ್ರ ಬರ್ಬೇಕು ಇಲ್ಲ ಐದ್ ನಿಮಿಷದಲ್ಲಿ ಮಾಡ್ಬೇಕು ಲೆಟರು ಕೊಡ್ಬೇಕು ಒಂದ್ ಲೀಟರ್ ಎಲ್ಲ ಯ ಲೆಟ್ರು ಫ್ರೀ ಕೊಡ್ತೀವಿ ಸರ್ ನಾವು
ಹೌದ್ರಾ ಹ ಅದೇ ಹಿಂಗ ಲೆಟರ್ ನಾವವನ ಬರಿ ಅಲ್ರಿ ನಾವು ಬರೀ ಹೊಲಗ್ಬೇಕಾಯ್ತು ಹೆಂಗ ಒಂದ್ ಲೀಟ್ರ ಅದ ಹೇಳಿ ನಾವನ್ ತೋತಿವಿ ಮತ್ತೆ ಬೇಾರ ಯಾರ ಕುಡಸ್ತೀವ್ರಿ ಹಂಗೆ ಕೊಡಸ್ತೀವ್ರಿ ಹಂಗೆ
ಸೌರಿ ಕುಡ್ಬೇಕೇ ನಮ್ಮ ಮಾತ್ರ
ಹಾ ರೀ ಹ ನಿಮ ಮುಂಜೆಲ್ಲ ಕುಡದ್ರಿ ಅಂಗ್ರೀ ಆದ ಬ್ಯ ಎಲ್ಲ ಒಯ್ಯಿ ಕುಡಿಸತರ ಅವ್ರಿಗೆಲ್ಲ
ಆ ರಿ
ಆರೋಗ್ಯಕ್ಕೆ ಬಾಳ ಚಲೋ ಅಂತ್ರಿ ಅದು ಬಾಯ ಆತ ಕುಡಿದ್ರೆತಿ ಅದ ಕುಡದ್ರಿ ತಾಲಿ ಚಿರಕ್ದಂತ್ರಿ
ಚುರ್ಕತಾಸನ್. ಈಗ ಕಡಿತನ ಮಾತಾಡಲ್ ಸರ್ ಅವ್ನು ಬಾಳ್ ಜಾಗೃತೆ ಇರ್ತಾನೆ ಅವನು ಮುಂದ.
ಹೌದ ಹೌದು ಹೌ ಅದೇ ರೀ ಬಾಳ ಇರ್ತಾರೆ. ಆದ್ರ ಜಲ್ಲಿ ಸಿಗಲ್ರರಿ ಅದು ಅದಕ್ಕೆ.
ನಮ್ಮ ಹತ್ರ ಸಿಗುತ್ತೆ.
ಹೌದೌ ಅದು ಯ ಇಲ್ರಿ ಯಾರು. ಕುಡ್ಲಾ ಬಾಳ ಮಂದಿ ಇದ ಕೇಳಿ್ರ ಕೊಡಲ್ರಿ ಅವರು. ಯಾಕಂದ್ರ ಅದು ಸ್ಟ್ರಾಂಗ್ ಇದು ಚಲೋ ಅದೀ ಅದಕ್ಕೆ ಇವರಿಗೆ ಕೊಡಮ್ಮ ಇವರು ಬುದ್ಧಿ ಯಾಕ ಬೆಳ. ಈಸಿಂದ ಅವರು ಕೊಡಲ್ರರಿ ಅವ್ರ ಅವ್ರೇ ತಾವೇ ಇಟ್ಕೊಂಡ್ಬಿಡ್ತಾರೀ.
ಹ
ಅದು ಬುದ್ಧಿ ಸ್ವಲ್ಪ ಚುರುಕ ಹತ್ತದ್ರಿ ಅದು ಅದಕ್ಕೆ ಯಾರಿ ಕೊಡಲ್ ರಿ ಅವ್ರು.
ಬುದಿ ಬುದ್ಧಿ ಚುರುಕು ಆದ್ರ
ಹೌದ್ರೀ ಅದ ಏನ್ ಬಾಳ ಚೊಲ ರೀ ಅದು ಕುಡಿ
ಹದು ಬಾರಿನಾದ್ರ ಆರೋಗ್ಯಕ್ಕೆ ಒಳ್ಳೇದ್ರ ಸರ್ ಅದು
ಕುಡಿಬಬೇಕ ನೋಡ್ರಿ ಚಂದ ಮೇಲೆ ಮೇಲೆ ಒಂದ ದದ ಕುಡಿಬೇಕ
ಹಾ
ಹೌದ ಹೌದ ಹೌದ್ರಿ
ಮ್ಯಾಗಿ ಮ್ಯಾಗೀ ಕುಡಿದ್ರು ಅದು
ಅಲ್ರಿ ಅವ ಒಂದೆ ಅವ ಒಂದ ಬ ಸಲೋಕ್ ಪಡದ್ರಲ್ಲ ಮ ಬುದ್ದಿ ಬಾಳ ಚುರುಕತ್ ಅದು ಏನ್ ಏನ್ ಆಗಾದ್ರಿ ಅಗ ಅವ್ರ ಆದ್ರ ಇವು ಇವು ಬರ್ತ ನೋಡ್ರಿ ಅಲ್ಲಿಗೆ ಬರ್ತವ್ರೀ ಮನೆಗೆ
ಹಾ ಇಲ್ಲಿಗ್ ಇಲ್ಲಿಗೆ ಎಲ್ಲಷ್ಟು ಬರ್ತಾರ ಅದು ಇದ್ರೆ ಮದ್ವೆೆ ಆ ಹಂಗಿತ್ತ ಮದ್ವೆ ಆಗಿದ್ ಅಂದ್ರೆ ಅದಗ್ ಬರ್ತಾವ ಸರ್
ಹಾ ಹೌದ್ರಿ
ಆ ಮದ ಆ ಮದಕ್ಕೆನ್ನ ಆಕಲ್ಲ ಅಕ್ಕೆ ಬರಲ್ಲ
ರಿ ಹಂಗಗೆಂಗ್ರೀ ಆ ತರ ಅದೇನ್ರಿ ಅದು ರೂಲ್ಸ್ ರೀ
ಹ ನಮ್ಮನ್ರ ಅದು
ಹೌದ್ರಿ
ಹೌದೌದು ಹೌದು ಮತ್ತೆ ನೋಡಿದ್ರಿ ಸಮಾಚಾರ
ಈಗ ನಿಮ್ಗೆ ಬೇಕಂದ್ರೆ ನಮ್ಗೂ ಆಮೇಲೆ ಫೋನ್ ಮಾಡ್ರಿ
ಹೌರೇ ಅವ ನೀವು ಕಾಯ ಕಾಯಿ ಎಣ್ಣೆ ಆದೇನ್ರಿ
ಯಾವಲ್ ಕಾಯಾಣಕ್ಕ ಫಲ ಹಿಡಿದ್ರಿ
ಹ
ಅರೆ
ಹಲೋ ರೀ ಹಾ ಅದೇ ರೀ ರ
ಎಷ್ಟ ಲೀಟರ್ ಬೇಕ್ರಿ
ಅದೊಂದು ಒಂದ್ ಹತ್ ಲಿಟ್ರ ಬೇಕೇಕ ಹತ್ ಲಿಟ್ರ ಅದ ವಾರ ಪಕಲಾನ ಅ ಯಿ ಪಕಲನ್
ಟೋಕ್ಲೆನ ಸರ್ ಎಲ್ಲಾ
ಹೌದ್ರಿ ಹೋಗ್ಲ ನಮಂದ ಒಂದ್ ಐದ್ ಎಟರು ಬ್ರಿ ಆಕಡಿ ಇ ಕಡಿ ನಿಮ್ಗ್ ಬಂದ್ ಫೋನ್ ಮಾಡ್ತೇವೆ ಅಲ್ಲ ಚಿ ಚಿ
ಅರೆ
ನಿಮ್ ಬಂದೆಲ್ಲ ಫೋನ್ ಮಾಡ್ತೀವಿ ಸೋರಿ ನಾವೆಲ್ಲಾ ಏನ್ ಟೈ ಹೋಗಾಡ ಹ ರೀ ಇಲ್ಲ ಒಂದ ನಾಕ ಮಂದಿಳ ನಾಕೈದು ಮಂದಿ ಕೇಳಾರ್ರೀ
ಹು ರಿ
ಅದಕ್ಕೆರ ನಿಮ್ ಫೋನ್ ಮಾಡ್ತೀರ ಹಾ ರೆ ಒಂದ ಎರಡು ದಿನ ಬಿಟ್ಟು ಮಾಡ್ತೀರಿ ಹ್ಮ ಹಾ ರೀ
ನೀನು ಯಾವಾಗನ್ ಮಾಡ್ರಿ ಸರ್ ನಾವು ಎಲ್ಲ ಖಾಲಿ ಇರ್ತೀವ್ರಿ
ಅಲ್ಲಿ ರ ಹೌದ ಏನ ಅಂಗಡಿ ಹೆಂಗಾದ್ರಿ ಹೆಂಗ್ ನಡೆ ಕುೂತಾವ್ರಿ ಗಿರ್ಯಾಕ ಗಿರಾಕಿ ಎಲ್ಲ
ಗಿರಕಿ ನಡದಾವ್ರೆ
ನಡದಾವ್ರಿ ಎಲ್ಲಾ ನಿಮ್ಮಂತರ ಆಶೀರ್ವಾದದಿಂದ ನಡದಾವ
ಹೌದೌ ಎ ನೀರ್ಲ್ಲದೆ
ಆ
ಅಲ್ಲ ನಳ್ಳಿ ಅ ರ ಸೌಕಾಸ ಹಳ್ಳಿ
ಅವ್ರ ಎಲ್ಲಿ ಮೂರ ಮಾತ್ರ ಇದ್ರನ್ರಿ
ಹ ಚಿ ಕಡೆ ಒಂದ್ ಎರಡ ಅನಗೆ ಹೊಂಟಾರೆ ಎಲ್ಲಿಗ್ ಹೋಯ್ತ್ರು ನಾನ ಹಾ ರೀ ಭಾರತ್ ಬರ್ತಾ ನೋಡ್ರಿ ನಿಮ್ಮ ಹತ್ರ ನೀಗ ಹ ಹಾ ಬರ್ತಾರ ನೋಡ್ರ ಹಾ ನಮ್ದು ಹೊಂಟವ್ರಿ ಆಯ್ತ್ ಅಂಗಡಿಗಾಸ್ತವ್ರಿ ಹ